ಹಲೋ ಹಲೋ
ಹಲೋ
ಕೇಳಿಸುತ್ತಾ ಇದೆಯಾ
ಹ್ಮ್ ಇವಾಗ ಕೇಳಸ್ತಾ ಇದೆ ಹೇಳಿ
ಹೇಗಿದ್ದೀರಾ ಚೆನ್ನಾಗಿದ್ದೀರ
ಹ್ಮ್ ನಾವ್ ಚೆನ್ನಾಗಿದ್ದೀವಿ ನೀವ್ ಚೆನ್ನಾಗಿದ್ದೀರ ಹಾ ತಿಂದೆ ನೀವ್ ತಿಂದ್ರಾ ಏನ್ ತಿಂದ್ರಿ ಇನ್ನ ತಿಂದಿಲ್ವಾ ಹಂಗಾದ್ರೆ ಹೌದಾ ನಾವ್ ತಿಂದ್ವಿ ನಮ್ಮ್ ಮನೇಲಿ ಬೆಳಿಗ್ಗೆ ಬೆಳಿಗ್ನೆ ಬಿಸಿ ಬೆಳೆ ಬಾತ್ ಮಾಡಿದ್ರು ತಿಂದ್ವಿ ಚೆನ್ನಾಗಿತ್ತು ಎಲ್ಲೊ ಹೊರಗಡೆ ಇದ್ದೀರಾ ಅನ್ಸುತ್ತೆ
ಹೌದಾ ಮಾಡಿ ಮಾಡಿ
ನೀವು
ನನ್ ಮನೆಲೇ ಇದ್ದೀನಪ್ಪ ಆರಾಮಾಗಿ ಹ್ಮ್ ಮತ್ತೆ ಇನ್ನೇನಿಲ್ಲ ನೀವೇ ಹೇಳ್ಬೇಕು ಹಲೋ
ಹಾ ಹೇಳಿ ಹೇಳಿ
ಕೇಳಿಸತಾಯಿದಿಯ ಹ್ಮ್ ಮತ್ತೆ ನೀವೇ ಹೇಳ್ಬೇಕು ಅಂದೆ ಹೇಳಿ
ಬಿಸಿಬಿಳೆ ಬಿಸಿಬೇಳೆ ಬಾತ್ಗೆ ಏನ್ ಮಾಡಿದ್ರಿ
ಬಿಸಿಬೇಳೆ ಬಾತ್ಗೆ ಅಂದ್ರೆ ಆದ ರಾತ್ರಿ ಚಟ್ನಿ ಮಾಡಿದ್ವಿ ಚಟ್ನಿ ಇತ್ತು ಆದ್ರೆ ಬಿಸಿಬೇಳ ಬಾತಿಗೆ ಹಾಕೊಳಿಲ್ಲ ಇನ್ನ ಖಾರ ಆಗ್ಬಿಡುತ್ತೆ ಅಂತ ಹ್ಮ್ ಇದುಇದು ವಡೆ ಮಾಡಿದ್ರು ವಡೆ ಹ್ಮ್ ಕಡ್ಲೆ ಬೆೇಳೆದು ಹ್ಮ್ ಹೌದ ಆಯ್ತು
ಮತ್ತೆ ನಿಮ್ದು ಕೆಲ್ಸ ಏನ್ ಮಾಡ್ತೀರ
ಕೆಲ್ಸ ಏನಿಲ್ಲ ಮಾಡೋದು ಮನೆ ಕೆಲ್ಸ ಎಲ್ಲಾ ಮುಗ್ದೈತೆ ಇವಾಗ ಆರಾಮಾಗ ಮಲ್ಕೊಂಡಿದಿನಿ ಏನೋ ನಿಮ್ ಕಾಲ್ ಬಂತಲ್ಲ ಅಂತ ಮಾತಾಡೋಣ ಅಂತ ಬಂದೆ ಹ್ಮ್ ಮತ್ತೆ ಮತ್ತೆ ಏನಿಲ್ಲ ನೀವ್ ಹೇಳ್ಬೇಕು ಜಾಸ್ತಿ ಸಮಾಚಾರ
ನೀವು ಹೇಳಿ ಕೇಳ್ತೀವಿ ನಾವು
ನಾವ್ ಏನ್ ಅಷ್ಟೊಂದ ದೊಡ್ಡರಲ್ಲ ನಿಮ್ಗೆ ಹೇಳುವ ಅಷ್ಟು ನೀವೇ ಹೇಳಿ ಕೇಳೋಣ
ನಮ್ಮ ಊರಲ್ಲಿ ಜಾತ್ರೆ ಇದೆ
ಯಾವಾಗ ಓ ಹಂಗಾದ್ರೆ ನಮ್ಮನ್ ಕರಿ ಅಲ್ವಾ ಹೌದಾ ಯಾವದೇವರಿಗೆ ಜಾತ್ರೆ ಹೌದ ಹಾ ಹಾ
ನಿಮ್ಮ ಕಡೆ ಜಾತ್ರೆ
ಜಿ ಮಾಡ್ತಾರೆ ಮಾಡ್ತಾರೆ ನಮ್ಮೂರಲ್ಲಿ ಶ್ರೀರಾಮ್ ನಮಿ ಜಾಸ್ತಿ ಮಾಡೋದು ಚೆನ್ನಾಗ್ ಮಾಡೋದು ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರ ಅದೊಂದು ಹೌದಾ ಹ್ಮ್ ಹೌದೌದು
ಮತ್ತೆ ಹಂಗನ್ ಸಮಾಚಾರ
ಮತ್ತೆ ಇನೇನ್ಲ್ಲ ತುಂಬಾ ಜೋರಾಗಿ ಮಾಡ್ತಾರ ಅಬ್ಬನ ಹ ಹಾ ನಮ್ಮೂರಲ್ಲೂ ಅಷ್ಟೇ ಜೋರಾಗಿ ಮಾಡ್ತಾರ ಅದೊಂದ ಹಬ್ಬನ ಮತ್ತೆ ಏನ್ ಸಮಾಚಾರ ಹೇಳಿ ಕೇಳೋಣ ಏನಾದ್ರೂ ಕತೆೆ ಇದ್ರೆ ಹೇಳಿ ಕೇಳೋಣ ಹ್ಮ್ ಹ್ಮ್
ಆನೆ ಪರಿಿ
ಹ್ಮ
ಅಮ್ಮ ನಾವ್ ಯಾಕೆ ಇಷ್ಟು ದಪ್ಪ ಇದ್ದೀರಿ ಅಂತ
ಹಾ
ಯಾನ ದಪ್ಪ ಇರೋಕ್ಕಾಗಲ್ಲ ಅದಕ್ಕೆ ನಾವು ದಪ್ಪ ಇದ್ದೀವಿ ಸರ್
ನೀವೆಲ್ಲಾದ್ರೂ ಹೊರಗಡೆ ಹೋಗಿದ್ದೀರಾ ಪ್ರವಾಸಕ್ಕೆ
ಅಕ ಮನಾಲಲಿ ಇದು ಯಾರಪ್ಪ ಈಶ್ವರನ್ ದೇವಸ್ಥಾನ ಇದೆ ಅಲ್ಲಿ ಫೇಮಸ್ ಏನಪ್ಪಾ ಅಂತ ಅಂದ್ರೆ ಹ ಅದಕಿ ಹಾಕದ್ರೆ ಅದೇ ಅನ್ನ ಆಗುತ್ತೆ ಅಲ್ಲಿ ಬಿಸಿ ನೀರ್ ಇರುತ್ತೆ ದೇವಸ್ಥಾನ ಹತ್ರ
ಹಾ ಹಾ
ಅದ ಮಡಕಲಿ ನೀರ್ ಬಿಟ್ರೆ ಸೊ ಅದೇ ರೈಸ್ ಹಾಕ್ಬಿಡುತ್ತೆ ಆತರ ಪವರ್ಫುಲ್ ದ
ಅದ ಅಷ್ಟೊಂದ ಬಿಸ್ಲಿ ಇರುತ್ತ ಹಂಗಾದ್ರೆ
ಬಿಸ್ಲು ಇರಲ್ಲ
ಮತ್ತೆ
ಅದು ಫುಲ್ಲು ಈ
ಬಿಸ ನೀರ್ ಇರುತ್ತಾ
ಹಾ ಬಿಸ ನೀೀರುರುತ್ತೆ ನೀ ಅಂದ್ರೆ ಅಲ್ಲಿ ನೀರೇ ಬಿಸ ನೀೀರುತ್ತೆ
ಹಾ ಹಾ ಹಾಗೆ ಹ್ಮ್ ಅಲ್ಲೆಲ್ಲಾ ಓಡಾಡಿದ್ದೀರಾ ಮತ್ತೆ ಅದ್ ಬಿಡ್ರಿ
ಅದಿಟರೆ ಕರ್ನಾಟಕ ಆಲ್ರೌಂಡ್ ಕರ್ನಾಟಕ ನೈಂಟಿ ನೈನ್ ಪರ್ಸೆಂಟ್ ಓಗಾಡಿದ್ದೀನಿ
ಓ ಶಿವಮೊಗ್ಗಗ ಹೋಗಿದ್ದೀರಾ
ಹಾ ಶಿವಮೊಗ್ಗ ಸಾಗರ
ಮೈಸೂರ್ಗೆ
ಮೈಸೂರುಲ್ಲಿ ನಂಜನಗೂಡು ಮೈಸೂರು ಚ ಚಾಮುಂಡಿಪೇಟ್ಟ ಝೂ ಆಮೇಲೆ ಬಂಡೀಪುರ ಫಾರೆಸ್ಟು
ಹ್ಮ್ ಆ ಮಾನ ಹೌದಾ ಯಾರನ್ ಜೊತೆ ಹೋಗಿದ್ರು ಇದೆಲ್ಲಾ
ಫ್ಯಾಮ ್ ನೈನ್ಟಿ ನೈನ್ ಪಸೆಂಟ್ ಒನ್ ಪರ್ಸೆಂಟ್ ಫ್ಯಾಮಿ
ಹ ಹಾ ಹಾ
ಫ್ರೆಂಡ್ಸ್ ಜತೆ ಹೋದ್ರೆ ಎಂಜಾಯ್ಮೆಂಟ್ ಅಲ್ವಾ
ಹ್ಮ್ ಹೌದ ಹೌದು ಹಂಗಾದ್ರೆ ನೀಮ್ ತುಂಬಾ ಚೆನ್ನಾಗಿ ಓಡಾಡಿದೀರಾ ಬಿಡಿ
ಹೌದು
ಹ್ಮ್
ಮತ್ತೆ
ಮತ್ತೆ ಇನ್ನೇನಿಲ್ಲ ನೀವೇ ಹೇಳ್ಬೇಕ ಹೇಳಿ ಏನು
ಹೇಳಿ ಕೇಳೋಣ ಅಂದೆ
ಹ್ಮ್ ನಾವೇನ್ ಹೇಳದು ನೀವೇ ಹೇಳಿ ಕೇಳೋಣ ಹಂಗಾದ್ರೆ ಇನ್ನ ತಿಂದಿಲ್ವಾ ಹಲೋ
ಇನ್ನ ತಿಂದಿಲ್ಲ
ಯಾವಾಗ ತಿನ್ನೋದು ಮತ್ತೆ
ತಿನ್ಬೇಕು
ಹಾ ಮತ್ತೆ ಎಲ್ಲಾ ಕೆಲ್ಸ ಆರಾಮ ಹ್ಮ್ ಆಯ್ತು ಆಯ್ತು ಇವಾಗ ಹೋಗ್ ತಿಂತೀರಾ
ಇವಾಗ ಹೋಗ್ತಿನಲ್ಲ
ಮತ್ತೆ
ಇನ್ನಾ ಲೇಟು
ಅದ್ಕೆ ಬ್ರೇಕ್ಫಾಸ್ಟ್ ನ ಬೆಳಗ್ಗೆನೆ ಮಾಡ್ಬೇಕು ಮಧ್ಯಾಹ್ನ ಮಾಡೋದುನ ಊಟ ಅಂತರೆ
ನೀವ್ ಹೇಳಿದ್ರಲ್ಲಾ ಇನ್ನಮೇಲೆ ಮಾಡ್ತೀನಿ
ಹಾ ಯಾವಾಗ್ ಮಾಡ್ತಿರಾ ಇವಾಗ ಮಾಡ್ತಿರಾ
ಇನ್ಮೇಲ್ ಮಾಡ್ತಿನಿ ಅಂತ ಹೇಳಿದ್ದು
ಇನ್ನ್ ಹ್ಹ್ ಹ್ಹ್ ಮಾಡ್ತಿನಿ ಅಂದ್ರೆ ಅದುನ್ ಇವಾಗಿಂದನೇ ಮಾಡಿ ಹಾ ಆಗ್ಲಿ ಆಗ್ಲಿ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂ ಬನ್ನಿ ಆಮೇಲ್ ನಾನ್ ನಿಮುಗ್ ಕಾಲ್ ಮಾಡ್ತಿನ್ ಹಲೋ
ಹಾ
ಹಲೋ
ಹಾ ಹೇಳಿ
ಕೇಳ್ಸ್ತಾ ಇದ್ಯಾ
ಕೇಳಸ್ತಾ ಇದೆ
ಹಾ ನೀವ್ ಬ್ರೇಕ್ಫಾಸ್ಟ್ ಮಾಡ್ಕೊಂ ಬನ್ನಿ ಆಮೇಲ್ ನಾನ್ ನಿಮುಗ್ ಫೋನ್ ಮಾಡ್ತಿನಿ
ಇರಿ
ನಂಗ್ ಯಾವ್ದೋ ಕಾಲ್ ಬರ್ತಾ ಇದೆ ನಾನ್ ಇಡ್ತೀನಿ ಹ್ಮ್ ಸರಿ ಸರಿ.